ಹಲೋ ಹಲೋ
ಹಲೋ
ನಿಂಡದ್ರ ರೆಡ್ಡವ್ರೆ
ಚಿಕನ್ ಲಪ್ಪ ಹಾ
ಇಲ್ಲ ಒಂಟ ಒಂಟಿ ದ ಅಂ ಅಂತ ರೆಡಿಯರ್
ಇಲ್ಲಿಗಲ್ಲ ಮನಗ್ ಬಂದಿ ಈಗ
ಹಾ ಹಾ ಹಾ
ಹ್ಮ್
ಮನಗ ಹೋದ್ರೀ ಆಯ್ತು ಊಟ
ಉಂಟಾಯ್ತ್ ನಿಮ್ದು
ನಮ್ದಿನ ಮಾಡವಕ್ಪ್ಪಾ ನಾವೇನ್ ಮಾಡಿಲ್ಲ
ಹ್ಮ
ಹೇಳದ ಕೆಲ್ಸ
ಕೆಲ್ಸ ಏನಲ್ಲ ಏನ್ ಮಳೆಲಿ ಏನ ಏನಲ್ಲ ಕೆಲ್ಸ
ಹಾ ಏನೋ ಮೊನ್ನೆ ಒಂದ ಕೆಲಸ ಹುಡುಕ್ಯಾಡ್ಕುಂತಿದ್ದಿ.
ಹಾ ಅದ ಹಾಗಲ್ಲಲ್ಲ ಅದ
ಹ್ಮ್.
ಹಾ ಹ್ಮ್ ಹ್ಮ್ ಹ್ಮ್. ಅದೇ ಅಂದಿ ನಾಳೆ ಕೆಲಸ ಹುಡುಕ್ಯಾಡ ಕುಂತಿದ್ದೀ ಅಲ್ಲ.
ಹ್ಮ್.
ಅದೇ ಕೇಳಿದೆ.
ಅದ ಹೂಡಿಕ್ಯಡಿದವಲ್ಲ ಎಲ್ಲ ಅಕ್ಕಿ
ಸಿಗ್ತಿಯ ಏನ್ ಅಂತೀಯಾ?
ಹ್ಮ್.
ಅದೇ ನಮ್ಮ ಹುಡುಕ್ಯಾಡ ಕುಂತೀವಿ ಮತ್ ಬೆಂಗ್ಳೂರಲ್ಲಿ ಕೆಲ್ಸ ನೋಡಮ್ಮ ಅಂದಾರ.
ಹ್ಮ್ ಹ್ಮ್.
ಮತ್ತೆ ಬರ್ತಿಎನ್ಪಾ ಅಂತಕಂತ ಪೋನ್ ಹಚ್ಚಿನೀ.
ಹ ಏನಾದ್ ಕೆಲ್ಸ?
ಏನಿಲ್ಲ ಅಲ್ಲಿ ಹೋಂಡ ಶೋರೂಮ್ ಹೋಂಡಾ ಕಂಪನಿಯಾಗ ಕೆಲಸದ. ಕಂಪನಿ ಒಳಗ.
ಹ್ಮ.
ಲೋಂಡ ಕಂಪನ್ಯಾಗ ಕೆಲಸ ಮಾಡ್ಬೇಕ ಹೊಗ್ಯಾನ್ ಅಂದ್ರ ಅಲ್ಲಿ. ಅವ ಏನರ ಮಾಡ್ಬೇಕ ಏನರ ಮಷಿನ್ ಒಳಗ ಅಲ್ಲಿ ಇಲ್ಲಿ.
ಹ್ಮ್ ಹೂ ಹ್ಮ್.
ಅದನ್ನ ಆರ ಮಾಡ್ಬೇಕು.
ಹಾ
ಹಾ. ತಡಿ ಬರ್ತೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೊಂಟಿವಿ.
ಹ್ಮ್.
ಫಸ್ಟ್ ಎಲ್ಲ ಸ್ಟ್ಯಾಂಡಿಂಗ್ಗೆ ಎಷ್ಟ ಹದ್ನೆಂಟ ಸಾವಿರ ಕೊಡ್ತಾರಂತೆ ಎರಡು ಒಪ್ಪತ್ತು ಊಟ ಕೊಡ್ತಾರಾ.
ಹ್ಮ.
ಎರಡ್ ಒಪ್ಪತ್ತು ಊಟ ರೂಮ್ ನಾವೇ ನೋಡ್ಕಬೇಕಂತ.
ಹ್ಮ್.
ರೂಮ್ ನಾ ನಾವ ಎರಡವಪ್ಪತ್ತು ಊಟ ಕೊಡ್ತಾರಾ ರೂಮ್ ನಮ್ ಕಡೆಗೆ ರೋಮ್ ಬಾಡಿಗೆ ಮತ್ತೆ ಹೋಗೋ ಬರೋ ಇದು ಕೊಡ್ತಾರಂತ. ಒಬ್ಬ ಬಸ್ ಚಾರ್ಜ್ ಕೊಡ್ತಾರಂತ ಹೋಗ್ ಬರೋರ.
ಅಬ್ಬಬ್ಬ ಬಾರಿ ಅನುಕೂಲ ಆದ ಬಿಡುಪಾ.
ಅನುಕೂಲ ಆದ್ರ ಮತ್ತೆ ಹೋಮ್ರಿ ಅಂದ್ರ ಹೋಮ್ರಿ. ರೆಜಿಂ ಮಾಡ್ಸಬೇಕ್ ಬಂದೇತ. ಅದ್ರ ಸಲೇಗೆ ಪೋನ್ ಹಚ್ಚಿದ್ವೀಪಾ ಬರ್ತೇನೆ ಅಂತ.
ಹ್ಮ್ ಹ್ಮ ಬರೂಮ್ಮ ತೊಗೊ ಬಾ ಮತ್ತೆ.
ಹ್ಮ್ ಆತರ ನೋಡ ಕೆಲ್ಸ.
ಎಲ್ಲ ಚೆನ್ನಾಗಿ ಅದ ಕೆಲ್ಸೆನು ಮತ್ತ ಬರನ ತೊಗೊ.
ಹಾ ಹಂಗದ ಆ ತರ ಅದ.
ಹೂ
ಬೆಂಗೂರಾಗ
ಹಾ. ಆಆ
ಬೆಂಗಳೂರು
ಹ್ಮ
ಬೆಂಗ್ಳೂರಾಗ ನೋಡ್ಪು ಕೆಲ್ಸ
ಅಂದ್ರ ಇದ್ ಬಾಳ ದೂರ ಐತಿ ದಾರಿ
ಹಾ ದೂರ ಆಯ್ತು ಒಂದ್ ವರ್ಷ ಆ ಕಷ್ಟ ಪಡಬೇಕ್ ನೋಡ ಒಂದ್ ವರ್ಷ ಕಷ್ಟ ಪಟ್ಟ್ರೆ ನೆಕ್ಸ್ಟ್ ಎಷ್ಟ ವರ್ಷದ ಸ್ಯಾಲರಿ ಜಾಸ್ತಿ ಆಗತ್ತ್
ಹ ಎಷ್ಟ ಅದ ನ ಸ್ಟಾರ್ಟಿಂಗ್
ಆಟಿಗ ಹದ್ನೇಂಟ್
ಹ್ಮ್ ಹ್ಮ್
ಎಂಟ ಒಂದ ನೆಕ್ಸ್ಟ್ ವರ್ಷ ಒಂದ್ ಇಪ್ಪತ್ತು ಇಪ್ಪತ್ತೊಂದುರ ತನಾ ಆತ ಒಂದವರ್ಷ ಮುಟ್ಟಿದ ಎಕ್ಸ್ಪೀರಿಯನ್ಸ್ ಕಳ್ತಾರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಮೇನ್ ಇಂಪೋರ್ಟೆಂಟ್
ಹ ಇಲ್ಲಾದ್ರೆನ ಅನುಭವ ಇರ್ಬೇಕ
ಹ ಅನುಭವಿರಬೇಕ ಈ ತರ ಇದೆ ಕೆಲ್ಸ ಏನಪ್ಪ ಒಂದ್ ವರ್ಷ ಕಷ್ಟ ಪಟ್ರ ಸಾಕನ್ನೆನ ನಾವು ಮಿಡಲ್ ಕ್ಲಾಸ್ ಜನ ಎಲ್ಲಾದ್ರ ಕೆಲಸ ಮಾಡಬೇಕಲ್ಲ ಏನ್ ಸ್ವಲ್ಪ ಸ್ವಲ್ಪ ಹೋಯ್ದೀವಿ ಈಗ ಯಾವ್ದೋ ಗೌರ್ಮೆಂಟ್ ಜಾಬ ಸಿಗಂದ್ರ ಸಿಗಲ್ಲಾ
ಆ..
ಏನ್ ಒಂದ ಮಾಡಬೇಕಕ್ಕಲ್ಲ
ಹ್ಮ
ಈ ನಮಗಂತ್ ಯಾವ್ದ್ ಕೆಲಸ ಬರಲ್ಲ
ಹಾ
ಹ ಹ ಇಲ್ಲಿ ಕುಂತ ಆಕಕ್ ಟೈಮ್ ಎಷ್ಟ್ ಮಾಡಾರ ಹೋಗ ಯಾವ್ದಾದ ಕೆಲಸ ಹುಡಿಕ ಕೆಲಸ ಮಾಡ ಮಾತ್ರ ನನ್ನ ವಿಚಾರಪ್ಪ
ಹೌದೌದು ನಿನ್ನ ವಿಚಾರ ಏನ್ ಚೆನ್ನಾಗ ಅದು್ ಕೂಡ
ಅದೇ ಮತ್ತೆ ಓಮ್ ನಲ್ಿ ಮತ್ತೆ ಇವಾಗ ತಿನ್ಾನ ಕೆಲಸ ಅತ್್ರ ಏನೆಲ್ಲ ಅನ್ಸತೆ
ಹ್ಮ್ ಹ್ಮ್
ಕೆಲಸ ಏನ ನಾನು
ನಾನು ಏನಿಲ್ಲ
ಕಲ್ಸಿಯನ ನಾನ
ಆ ಹಾ ಹ್ಮ್
ಬಹ ಕೆಲ್ಸ ಏನಿಲ್ಲ
ಏ ನಲ್
ಹಾ
ಹ ಬಾಯ್ಸ ಅಂದ ಯಾರು ಹೋಗಗ್ಯಾರಂದ ಮನ್ನೆ ಬೆಂಗಳೂರಿ
ಹೌದು ಹೌದು ವೇಗ್ಯಾರ ಅಂತ ಯಾರು ವೇಗ್ಯಾರ ಅಂತ
ಹ ನೆಸ್್ರ ಬರ್ಲಪ್ಪ ಆಡವ ಯಾರ ಅಂದ
ಹಾ ಹಾ ಕುಮಾರ್ ಹಳಿ ಏನಂತ
ಹಾ ಹಾ
ಕುಮಾರ ಏನಂತ ನಮ್ಮ ಕ್ಲಾಸ್ೆಂಟ್ ಹೈಸ್ಕೂ ಹೈಸ್ಕೂಲ್ ಕ್ಲಾಸ್ಮೆಂಟ್
ಹೌದೌದು
ಹ ಕುಮಾರು ಏನಂತ ಇಲ್ಲ ಇದು ಬಿಡಿದ ಬೆೇಲೆ ಏನಂತ
ಹ ಹಾ ಬಿಡಿದೆ
ಹಾ ಬಿಡಿದೀವಿ ಎಲ್ಲಿನಂತ ಯಾವ್ದ ಯಾವ ಕಂಪ್ನಿ ಅಂದ ನೋಡಪಾ ಟು ಯ ಟು ನ್ ಯಾವದ ಅಂದ
ಹಾ
ಟೊಯ್ಯಾಟೋ ಕಂಪನಿ ಏನಂತ ಅವನಿಗೆ ಎಷ್ಟ ಹದ್ನಾರು ಸಾವಿರ ರೂಪಾಯಿ ತಿಂಗಳ ಸ್ಯಾಲ್ರಿ ಅಂತ ಮತ್ತೆ ರೂಮ್ ಫೆಸಿಲಿಟಿ ಆ ಅವನ ಬೆಲೆ ಅಂತ ಅವ್ರ ಬೆಲೆ ಅಂತ ಎರಡು ಒಪ್ಪತ್ತು ಊಟ ಅಂತ
ಹ್ಮ್
ಊಟ ಅಂತೆ ಮತ್ತೆ ಮ ಸಾಯಂಕಾಲ ಓಟಿ ಅಂತ ಒಂದು ಓಟಿಗ ಒನ್ವಗ ನೂರಾ ಇಪ್ಪತ್ತೇ ನಂದ
ಅ ಹೌ ಅೌ
ಒಂದ್ ತಾಸ ಮೇಡ್ರಿ ನೂರ ಇಪ್ಪತ್ತು ರೂಪಾಯಿ ಓಟಿ ಒಂದು ಹ್ಮ ಸಾಯಂಕಾಲ ಒಂದು ನಮ್ ಕೆಲ್ಸ ಮುದ್್ಮಕ್ ಒಂದ್ ಎರಡ್ ಮೂರ ಏನ್ ಒಟಿ ಕೊಡ್ತಂದೀ ಡೈಲಿ
ಅೋ ಅದನ್ನೇ ಆಯ್ತ ಅಲ್ವ ಹಿನ ಎರಡ್ನೂರ್
ಓ ಹನ್ನೆನೂರು ತಿಂಗಳ ಹನ್ನೆಡುನೂರ ಆಯ್ತು ಮತ್ತೆ ಎಷ್ಟು ಹೆನೂರು ಇಲ್ಲ ಒಂದ್ ದಿನ ಎರಡನ ಒ ಮೂರು ರೋಟಿ ಕೊಡ್ತಾರ
ಹ ಹಾ ಹೇಳಿಲ್ಲಬಾ ಹ ನಡ್ತಾಯಿಸಿ ಅ ಅಲ್
ಇದನ್ನೇ ಅಡವಟ್ಟೆ ಅಂದ್ರೆ ಎಷ್ಟು ನಾ ನಾಲ್ಕುನೂರು ಎರಡ್ ತನಕ್ ನಾಲ್ಕ್ ನೂರು ಅಂದ್ರೆ ಎಷ್ಟು ಒಂತ ಮೂರ್ ಸಾವಿರ ಆರ್ ಸಾವಿರ ರೂಪಾಯಿ ಅದಿನ ಆಯ್ತು
ಹಾ ಮಾಹತಿ
ಆಡ್ ಸಾವಿರ ಆದ ಆಯ್ತು ಮತ್ತೆ ಇದೊಂದು ಪ್ಲಸ್ ಯಾಾವದು ಹದ್ಿನಾರು ಸಾವಿರ ಹದ್ಿನಾರು ಸಾವಿರ ಎಂಟು ಇಪ್ಪತ್ತೆರಡು ಸಾವಿರ
ಹ
ಇಪ್ಪತ್ತೆರಡು ಸಾವಿರದಲ್ಲಿ ಎರಡ್ ಸಾವಿರೂಪಾಯ ಖರ್ಚು ಇತವ್ರ ಇಪ್ಪತ್ ಸಾವಿರ ಉಳಿತಲ್ವರ
ವತಾ
ಹ್ಮ
ಬಾರಿ ಒೋಗ್ಯನ್ ಬುಡ ಪಕ್ಕ ಅವಾರ
ಹ್ಮ ಎಲ್ಲ ಏನ್ ಮಾಡ್ತತಿ ಇ ಇದ ಕೆಲಸ ಏನಾದ ಅಂತಕಂತ ಏನ್ ಏನ್ ಮಾಡ್ತ ಅಲ್ಲೇನಾದ್ರ ನಾಕ್ ದುಡ್ಡಿಂದ ಕ ಆಗ್ತ ನೋಡುವ ಮತ್ತೆ ಅಂದೆಂದ ರೆಡಿ ಮತ್ತೆ ನಾನ್ ಹೋಗೋಣ ಇಲ್ಲಿ ಸುಮ್ಮನೆ ಏನ್ ಮಾಡ್ತೀವಿ ಕೆಲ್ಸ ಎಲ್ಲ ಯನೆಲ್ಲಾ ಇಲ್ಲ ಏನು ಮಳೆ ಬರ್ತ ಎಲ್ಲ ಏನ್ ಬರ್ತಾ ಎಲ್ಲ ನಿಮ್ಮ ಗಾಳಿ ಬಿಸಿೆಂಪ ಅಂತ ಇಲ್ಲಿ ಅ ಹೋಗ ಇನ್ೇಏನ್ ಮಾಡ್ತಾವ್ ಸ್ವಲ್ಪ ದಿನ ಇದ್ ಒಂದ ವರ್ಷ ಇದ್ದ ಒಂದು ದುಡ್ಡು ಮಾಡ್ಕೊಂಡೊಂಬಂದಿ ಒಂದ ಇ ಯಾವ್ದ್ ಸಣ್ಣ ಪಟ್ಟ ಬಿಗ್ದಸ್ ಮಾೈಕೆ ಕುಂತ್ರಾತ್ ಹ್ಮ್
ನೆಡಿತಾದ್ದ.
ಎಷ್ಟು.
ಸಣ್ಣ ಪುಟ ಯಾವ್ದನ್ ಒಂದ ಯಾವ್ದನು ಇಟ್ರೆ.
ಹ ಹೌ.
ಅದನ್ನೇ ನಿಭಾಯಿಸುಕೊಂಡು ಹೋದ್ರ ನಡೀತದೆ.
ಹಾ ಅದೇ ನೀವು ಬ್ಯಾಷಿಂದ ಹೋಗಲ್ಲ ಈಗೆಲ್ಲಾ ಆರ್ಥಿಕ ಸಮಸ್ಯೆ ಬಾಳ ಕೊರತೆ ಇದ್ದ ನಮ್ಗ ಅಂತ. ಏನಪ್ಪಾ ನಿಮ್ಗೇನ ಆರ್ಥಿಕ ಸಮಸ್ಯೆ ಅಷ್ಟೊಂದ ಇಲ್ಲ ಅನ್ನಿಸ್ತದ.
ಹೇ ಹಂಗೆ ಹೇಳಬೇಡಪ್ಪ.
ಏನ್ ನನ್ಗೇನ ಹಂಗೆನು ಅನಿಸ್ತಾಲ್ಲ ಆರ್ಥಿಕ ಸಮಸ್ಯೆ ಸ್ವಲ್ಪ. ಅಸ್ಟೋದು ಕೊಟ್ಟಿಲ್ಲ ಅಷ್ಟು.
ಹೇ ನಿಮ್ಮಗೀನ ಜಾಸ್ತಿ ಅದ ನಮ್ದು.
ಆರ್ಥಿಕ ಸಮಸ್ಯೆ ಜಾಸ್ತಿ ಅದಾವ ಸ್ವಲ್ಪ ದುಡ್ಡು ಬರವ ದುಡ್ಡು ಬರ್ತಾ ಇಲ್ಲ ನಮ್ದು.
ಹ್ಮ್ ಯಾವು.
ದುಡ್ಡು ಹಂಗೆ ಬರ್ತ ಸ್ವಲ್ಪ ಕೆಲ್ಸ ಮಾಡಿದು ಬರುವ ಒಂದು. ಏನ ಒಂದ್ ಇಪ್ಪತ್ ಸಾವಿರ ಮೂವತ್ತು ಸಾವಿರ ಇರ್ತಾವ.
ಹ್ಮ್ ಹ್ಮ್ ಯಾವ ಕೆಲ್ರ ಎದರ್ ಕೆಲ್ರ.
ಕೆಲಸ ಮಾಡಿದ್ದು ಇದು ನಮ್ಮ ಅಣ್ಣ ಅವರ ನಮ್ಮ ಇದು.
ಹೌದ ಹೌದು.
ಬರ ಬರತ್ತ ಇಲ್ಲಾ ಅವ ಬಂದಂದ್ರೆ ಏನ ಮಾಡಬೇಕಂತ ನಾವ್ ಬರ್ತಲ್ಲ. ಅದನಪ್ಪೋ ಒಂದು ಇಪ್ಪತ್ ಮೂವ ಸಾವಿರ ಅದಕ್ಕಾಗಲ್ಲ.
ಹಾ ಹಂಗದ್ಯಾ.
ಹ್ಮ್ ಏನೋ ಒಂದು ಬಿಸಿನೆಸ್ ಮಾಡಬೇಕು ಅನ್ನೋ ಒಂದು. ಎರಡರಿಂದ ಮೂರ್ ಲಕ್ಷ ಇರಬೇಕು ಬಿಸ್ನೆಸ್ ಮಾಡಬೇಕಂದ್ರೆ.
ಹ್ಮ
ಎಂಗೂರು ಕಂಪ್ಲೇನ್ ಆಯ್ ಅಂದ್ರೆ ಏನ ಒಂದು ಒಂದು ಮೂರ್ ಲಕ್ಷ ದುಳ್ಕೊಂಡ್ ಬರ್ತು ನಾವು ಏನ ತಿಂಗಳ ಒಂದು. ಎಷ್ಟು. ಒಂದವರ್ ಲಕ್ಷ ಒಂದೂವರ್ ಲಕ್ಷ ಅಂದ್ರೆ ತಿಂಗಳ ಇಪ್ಪ ಸಾವಿರ ಇದಿಕ್ಕೆ ಹಾಕಬೇಕು ಎರಡು ಲಕ್ಷ.
ಹ್ಮ್ ಒಂದು ಇಪ್ಪತು ಬೇಕು ನೋಡು ತಿಂಗಳ.
ಹ್ಮ್ ತಿಂಗಳ ಇಪ್ಪತ್ ಬೇಕ್ ನೋಡು.
ಹ್ಮ
ಹ್ಮ್
ಇಪ್ಪತ್ ಆದ್ರೆ ಏನ್ ನಡೀತದೆ ಎಲ್ಲಾ.
ಹ್ಮ್ ನೆಡಿತಾದ. ತಿಂಗಳ ಇಪ್ಪತ್ತಂದ್ರ ಏನೋ ಒಂದು ಬಿಸ್ನೆಸ್ ಮಾಡೋಣ ಅಂತೀನಿ ಏನ್ ಮಾಡ್ತು ಇಲ್ಲಪ್ಪಾ.
ಈಗ ಈ ಬಿಸ್ನೆಸ್.
ಅಣ್ಣ ಸುಮ್ನೆ ಇಲ್ಲಿ ಕುಂತ ಏನ್ ಮಾಡ್ತರಿ ಹೋಗನ್ ಬನ್ರೀ ಸುಮ್ನೆ. ಹಾ.
ಏನಂತಾರೆ ರೆಡ್ಡಿವರೆ
ಹಾ ಹೋಗ್ಬಾಕ್ ರೀ ಅಪ್ಪ
ಹ್ಮ್ ಏನ ಊಟ ಮಾಡ್ತಾ ಇದ್ರೆನು
ಏ ಊಟ ಎಲ್ಲ ಮಾಡ್ತಾಯ ಇಲ್ಲ
ಹಾ ಏನ್ ಮಾತೆ ಆಡ್ತಾಲ್ಲಪ್ಪಾ
ಏ ಮಾತಾಡ್ತನಲೋಪ್ಪಾ ನಾನ್ ಸುಮ್ಮನೆ ಹಂಗೆ ಕುಂತನ್ ಮಾತಾಡತೇನೆ ಮಾತಾಡ್ಕ ಅಂತ ಕುಂತಿನಿ ನಾನ್
ಹಾ ಏನ ಕತ್ತರ್ ಧ್ನಿ ಬರ್ತಾ ಇಲ್ಲ ಅದ್ಕಯಿಂದ
ಹ್ಮ್ ಎ ಹ
ಏನ್ ಮಾಡ್ರಿ ಊಟಕ್ಕ
ಬಊಟಕ್ಕ ಮ ತತಿ ಸಾರು
ಹಾ ಹಾ ತತಿ ನ ಮೊಟ್ಟೆ ಹ ಅದ್ಭುತ ಅದ್ಬುತ ಕನ್ರೀ ಊಟ
ಹೇ ಅತಿದ್ಭುತ ಅದು ಊಟ
ಹ ಮೊಟ್ಟೆ ಸಾರು ರೊಟ್ಟಿ
ಹ್ಮ್ ಹ್ಮ್
ಒಬಾ ಹಳೆ ಅದ್ಭುತ ಯಾವ್ದ ಚಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಹಾ
ಹೇ ಜೋಳದ ರೊಟ್ಟಿ
ಹ್ಮ್ ಹ್ಮ್ ಒಳ್ಳೆ ಊಟ ಒಳ್ಳೆ ಕಡಕ್ ರೊಟ್ಟಿ
ಹ
ಹ ಇರೀ ರೆಡ್ಡಿ ಅವ್ರೆ ಒಂದು ಫೋನ್ ಬರ್ತಾ ಇದೇ
ಹಾ ಸರಿ ತಗೋ